ಏನ್ ಮೇಡಮ್ ಬರೋ ಹಂಗೆ ಸುಮ್ಮನೆ ಇವಾಗ ಕಾಫಿ ಕುಟ್ಕುಕ ಬಂದ ಈ ಕಡೆ ಹೊರ ಕಡೆ ಹುಡುಗರು ಫೀಡ್ಡ ಇದ್ದಾಡ್ತಿದ ಕ್ರಿಕೆಟ್ ಹಂಗೆ ಆಟ ಆಡದ ಅಂತ ಬಂದೆಬ್ರು ನೀವ ಏನ್ ಮಾಡ್ತಾಿದ್ರಿ
ಇಲ್ಲ ಬೋ ನಾವು ಈಗ ಟೀ ಕುೂಡ್ಬಿಟ್ಟು ಸ್ನಾಕ್ಸ್ ತಂದ್ಬಿಟ್ಟು ಹಿಂಗೆ ವಾಕ್ ಮಾಡೋಣ ಅಂತ ಬಂದೇ ಹೊರಗಡೆ
ಹಾ ಹಾ
ಹ ಮಳೆಯಲ್ಲ ಹಂಗೆ ಬ್ರೋ ನಿಮ್ ಸೈಡು
ಬ್ರೋ ಮಳೆ ವಿಪರೀತ ಮಳೆ ಬ್ರೋ ನಮ್ ಕಡೆ
ಒ ಬ್ರೋ ನಮ ಅಲ್ಲ ಬೋ ನಮಸ್ ನಮ್ ಸೈಡ್ ಮಳೆನ ಇಲ್ಲಲ್ಲ ಬ್ರೋ
ಹಾ ಹಾಂಗೆ ಬ್ರೋ ಸ್ವಲ್ಪ ಈ ಕಡೆ ಎಲ್ಲಾ ಬೆಳೆ ಚೆನ್ನಾಗ್ ಬಂದಿದ್ದೀರಾ ಈಸಲ ಎಲ್ಲ ಹಾಳ್ ಮಾಡ್ತ ಬ್ರೋ ಎಲ್ಲ ಒಂಗೊಂದ ದಿವ್ಸ ಲಾಸ್ಟ್ ಫುಲ್ ಭತ್ತ ಎಲ್ಲ ಫುಲ್ ಎಲ್ಲ ಕೊಕೊಂಡಗರಲ್ಲ ಮಳೆ ಬಂದ್ಬಿಟ್ಟಿದೆ
ಹಾ ಬ್ರೋ
ಹಾ
ಅಲ್ಲ ಬ್ರೋ ನಮ್ ಸೈಡ್ ಮಳೆನೆೇ ಇಲ್ಲ ಬ್ರೋ ಎಲ್ಲಾ ಇದು ಮೊನ್ನೆ ಜೋಳ ಬಿತ್ತಿದ್ವಿ
ಹಾ
ಪ್ರತಿ ಒಂದು ವಾರ ಆಯ್ತು ಇನ್ನು ಇನ್ನು ಮಳೆನ ಬಂದಿಲ್ಲ ಏನು ಇಲ್ಲ ಬ್ರರು ತುಂಬಾ ಸಮಸ್ಯೆ ರೈತರುಗಳು ಬಾರಿ ಮಾಡ್ತಿದಿದ್ದಾರೆರು ಫಸ್ಟಗೆ ಒಂದ್ ಎರಡ್ ಮೂರ್ ದಿನ ಚೆನ್ನ ಬಂತು ಮಳೆ
ಹಾ ಅದಾದ್ಮೇಲೆ ಮಳೆನೂ ಬಂದ ಮಳೆನೂ ಬಂದಲ್ಲ ಏನ ಇಿಲ್ಲ ಎಲ್ಲಾ ಬಿತ್ ಬಿಿಟ್ಟಿದಿದ್ದಾರೆ
ಹಾ
ಆ ಹೊಲ ಎಲ್ಲ ಪೈರ್ ಎಲ್ಲಾ ಒಣಗ್ತಾ ಇದಾವೆ ಮಳೆ ಬೇಕು ಬ್ರೋ ಈಗ ಮಳೆ ಬರ್ತಾ ಇಲ್ಲ
ಬ್ರೋ ನಮ್ಮ ಕಡೆ ಮೊನ್ನೆ ಮೆಕ್ಕ ಜೋಳ ಹಾದಿರ ಹಾಕಿರೋದು ಎಲ್ಲ ಪಕ್ಕದೊಲಕ್ಕೆಲ್ಲ ಕತ್ೊಂಡ ಹೋಗ್ಬಿಟ್ಟಿದೆ ಫುಲ್ ಕಿಚ್ಕ ಎಲ್ಲಾ ಕೊಚ್ಕೊಂಡ ಹೋಗಿ ಎಲ್ಲಾ ಆ ಕಡೆ ಎಲ್ಲ ಹೋಗಿ ಮಳಕೆ ಹೊಡೆ್ದ್ ಬಿಟ್ಟಿದೆ ಅ
ಹ ಅಂದ್ರೆ ಚೆನ್ನಾಗ ಚನ ಮಳೆ ಎಲ್ಲ ಚೆನ್ನಾಗ ಆಗ್ತಿರ ಬಿಡಿಬ್ರಂಗ ಅಂದ್ರ ನಿಮ್ ಸೈಡ್
ಹ ಬ್ರೋ ಈ ಅಡ್ಗೆ ತೋರ್ತಲಲ್ಲಾ ಮಳೆ ನಿಂತ್ಕೊಂಡ ಬ್ರೋ ಬುಡಕಲ್ಲಾ ಅಡ್ ಮಡಿಕೆ ತೊಟದನೀ ಬಿಳಂಗಗೆ ಆಗ್ಬಿಟ್ಟಿದೆ ಇವಾಗ ಬುಡ್ದಲ್ಲ ಮೊನ್ನೆ ಹಾ ಹೇಳಿ
ಅಲ್ಲ ಮೊನ್ನೆ ಹಂಗೆ ಆಯ್ತು ಅಂದ್ರೆ ಬ್ರೋ ಜಾಸ್ತಿ ಏನಾದ್ರು ಮಳೆ ಗಿಳ ಬಂದ್ರೆ ಅಡಿಕೆ ತೋರ್ತಲ್ ನಿಂತು ಅಂದ್ರೆ ಜಾಸ್ತಿ ಸಿಹಪೇ್ ಆಗ್ಬಿಟ್ಟು ಅಡಿಕೆ ತೋಟದಲ್ಲಿ ಹಳ್ಳು ಉದ್ರಾ ಕತ್ಬಿಡತ ಬ್ರೋ
ಹಾ ಬ್ರೋ ನಮ್ ಕಡೆ ಹಂಗ ಆಗಿದೆ ಬ್ರೋ ಈಗ ಸಿಚುವೇೇಶನ್
ಹ್ಮ ಹಂಗಾಗಿ ತುಂಬಾ ಸಮಸ್ಯೆ ಬ್ರೋ
ಹಾ
ಬರೀ ಬ್ರೋ ಮತ್ತೆ ನಮ್ ಸೈಡ್ ಹಬ್ಬಕ್ಕ ಬಂದೇ ಇಲ್ಲ ಬಾಳ ದಿನ ಆಯ್ತು
ಏನು ಹಬ್ಬ ಬ್ರೋ ಇವಾಗ
ಇವಾಗ ಬ್ರೋ ನಮ್ಮೂರಲ್ಲಿ ಜಾತ್ರೆ ಮಾಡ್ತಿದ್ವಿ ಬ್ರೋ
ಹಾ
ಹಾ ಬನ್ನಿ ಬ್ರೋ ಗ್ರ್ಯಾಂಡ ಮಾಡ್ತಿದ್ದಾರೆ ಐದ್ ವರ್ಷಕ್ಕ ಒಂದು ಸಾಲೇ
ಹ್ ಬ್ರೋ ಬರ್ನತಗಳಿ
ಹಾ ಹಂಗೆ ಬ್ರೋ ನೀ ಫ್ರೆಂಡ್ಸ್ ಎಲ್ಲ ಕರ್ಕೊ್ಂಬನ್ನಿ ಅವತ್ತೆಲ್ಲಾ ಸಿಕ್ಕಿದ್ರು ಅಲ್ಲಿ ಮಾತಾಡಿಸತಿದವಿ ಅವ್ರು ಚೆನ್ನ ಮಾತಾಡಿಸಿದ್ರು
ಹಾ
ಹ ಅವರು ಏಕೆ ನೀವು ಇನ್ವೈಟ್ ಮಾಡಿ ಬರ್ತೀವಿ ಅಂತ ಹೇಳಿದ್ರು ಆ ಸರಿ ಇನ್ವೈಟ್ ಮಾಡ್ತ
ಹ್ಮ್ ಸರಿ ಸರಿಬ್ರು ಆಯ್ತು ಆಮೇಲೆ ಫೋನ್ ಮಾಡಿ ಕಾನ್ಫರೆನ್ಸ್ ಹಾಕ ಮಾತಾಡೋಂತ ತಗೊಳ್ಳಿ ನೀವು ಹೇಳ್ದಂಗ ಆಗುತ್ತೆ ನಾನು ಕರಿತೀನಿ ಬರ್ತಾರೆ ಅವರೆಲ್ಲಾ ಹ ಬರ್ತೀವಿ ತಗೊಳ್ಳಿ ಏನ್್ರ ಕುರಿನಾ ಏನು ವೆಜ್ಜಾ ನಾನ್ ವೆಜ್ಜಾ
ಅಲ್ಲ ಬ್ರೋ ಅಂದ್ರೆ ಬ್ರೋ ನಮ್ಮ ಆರಮರ್ಷ ಎಲ್ಲ ಫ್ರೆಂಡ್ಸ್ ಎಲ್ಲಾ ಬೆಜೋರು ಇದಾರೆ ಇನ್ನ ನಮ್ ರಿಲೇಷನ್ಸ್ ಎಲ್ಲ ಬಂದ್ಬಿಟ್ಟು ಆ ನೈಂಟಿ ಪರ್ಸೆಂಟ್ ಎಲ್ಲ ನಾನ್ ವೆಜ್ ಇದ್ದಾರೆ ಇನ್ನೇನ್ ಬರೋ ಇನ್ ಫ್ರೆಂಡ್ಸ್ ಚ ಎಲ್ಲ ಕಡದೆ ವೆಜ್ ಮತ್ತ ನಾನ್ ವೆಜ್ ಎರಡು ಮಾಡಿಸ್ಬೇಕಲ್ಲಾ
ಹಾ ಹಾ ಹಾ
ಮೊನ್ನೆ ಎಲ್ಲಾ ಹೋಗ್ಬಿಟ್ಟು ಸಂತೆಯಲ್ಲಿ ಒಂದ್ ನಾಲ್ಕು ಮರಿ ತಂದಿದೀವಿ ಹ ಸೆಂತಲ್ಲ ಅದು ಒಂದು ಒಂದೊಂದು ಫಾರ್ಟಿ ತೌಸಂಡ್ ಏನ ಆಯ್ತು ಒಂದೊಂದಕ್ಕೆ
ಹಾ ಹಾ
ಅಂದ್ರೆ ಗ್ರ್ಯಾಂಡ್ ಆಗ್ಯಬ್ರು ಚೆನ್ನಾಗ್ ಮಾಡ್ಬೇಕು ಅಂತಾನೇ ತಂದ್ವಿ
ಹಾ
ಈಗ ಅದು ಮತ್ತ ಆದ್ಮೇಲೆ ಅದಕ್ಕೆ ಫೀಡ್ ಗೀಡ್ ಎಲ್ಲಾ ಅನ್ಕ್ ಅದನ್ನೆಲ್ಲ ತಗ ಬಂದಿದೀವಿ ನಿನ್ನೇನ್ ಒಂದಂದ್ರ ಬ್ರ ನಾವ ಯಾವ ಮಾಡಿದ್ರು ಒ ಫ್ಟೀನ್ ಡೇ ಮುಚೆ ತಂದ್ ಬಿಡ್ತೀರು ಮರಗಿ ಎಲ್ಲ ಲ್ಲ
ಹಾ ಬ್ರೋ ನಮ್ ಟೈಮಿಗೆ ಸಿಗ್ಬೇಕಲ್ಲ ಬ್ರ ಮತ್ತೆ
ಹಾ ಮತ್ತೆ ಅದು ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆ ತ ಒಂದೆರಡ್ಕಂದ್ರೆ ಸೇಫ ಅಲ್ಲ ಅವರು
ಹಾ ಸೇಪು
ಹ್ಮ್ ಹಂಗಾಗಿ ಮತ್ತೊಂದ್ ಹತ್ತು ಹದ್ದು ಜನ ನಮ್ಮ್ ಫ್ರೆಂಡ್ಸ್ ಬೆಜ್ ಅವ್ರು ಇದಾರೆ ಅವರಿಗೆ ಸಪ್ರೇಟ್ ವೆಜ್ ಮಾಡ್ ನಡೋದು ಮೂಲ್ದಾರ ಎಲ್ಲ ನಾನ್ ವೆಜ್ ಮಾಡ್ಸೋದ ಅಂತ ಇದೀವಿ ಇ್ರರು
ಹ್ಮ ಹಾ
ನಿಮ್ ಫ್ರೆಂಡ್ಸ್ ಎಲ್ಲ ಹೆಂಗಗೆ ಬ್ರೋ ವೆಜ್ಜಾ ನಾನ್ ವೆಜ್ಜಾ
ಬ್ರೋ ಒಂದ್ ಇಬ್ರೇನ ಬ್ರೊ ನಾನ್ ವೆಜ್ ಮುಟ್ಟಲ್ಲ ಅವರು ಇನ್ನೆಲ್ಲಾ ನಾವೆಲ್ಲಾ ತಿಂತೀವರು ನಾವು ನಮ್ಮ್ ಫ್ರೆಂಡಸ್ ಎಲ್ಲ ತಿಂತೀವಿ
ಹಾ
ಹ್ಮ್ ಒಂದಿಬರುಬ್ರು ಅಷ್ಟೇ ಅವರು ಅವ್ರಿಗೆ ಮಾತ್ರ ವೆಜ್ಜು ಹಾ ಬರ್ತೀವಿ ತಾಳ್ಳೆ ಬ
ಹಾ ಹಾ ಬನ್ನಿ ಬರೋ ಮಿಸ್ ಮಾಡ್ಬೇಡಿ
ಹಾ ಬರ್ತೀವಿ ಬರ್ತೀವಿ ಮಿಸ್ ಮಾಡಲ್ಲ
ಮತ್ತೆ ಒಂದ್ ವಾರ ಆಗುತ್ತೆ ಬರು ಅದು ಹಬ್ಬಗೆ
ಇಲ್ಲ ಬ್ರೋ ಮೊನ್ನೆ ಅವರು ಸಿಕ್ಕಿದ್ರು ನೀವು ಮೊನ್ನೆ ಇಡ್ಮೆಟ್ ಮಾಡಿದ್ರಿ ಅಂತ ಹೇಳಿದ್ರಿ ಬ್ರೋ ಅವರುನು ಅವ್ರರಿಿಗೂ ಬಾರಿ ಇಷ್ಟ ಇದ್ರ ನಿಮ್ ಮೂರ್ ಕಡೆ ಎಲ್ಲ ಬರತೆ ಅವರು ಹೋಗೋಣ ಅಂತೆ ಎಲ್ಲ ಹೇಳಿದ್ರ ಅದಿಕ್ಕೆ ನಾವು ಹೋಗಿ ರೆಡಿದ್ರರು ಅವತ್ ಅವ್ರಲ್ಲಾ ಹೇಳಿದ್ರಲ್ಲಾ ನೀವು ಹೇಳಿದೀರ ಅಂತೆ ಫೋನ್ ಮಾಡ ಅವ್ರಿಗೆ ಅಂತ ಅವ್ರಲ್ಲ ಹೇಳಿದ್ರು ಮೊನ್ನೆ ಸಿಕ್ಕಿದ್ರಲ್ಲ
ಹಾ
ಹ ಅದಿಕ್ಕೆ ಹೋಗಣಂತೆ ಎಲ್ಲಾ ಮಾತಾಡ್ಕೊಂಡ ವಿಪ್ರ ಅವತ್ತಲೆ
ಹಾ ಹಾ ಹಾ
ಹಾ
ಚೆನ್ನಾಗಿದೆ ಬಂದಿವರು ಸಿಡಿ ಎಲ್ಲಾ ಮಾಡ್ತಾರೆ ನಮ್ ಮೂರ್ ಸೈಡ್ ಮತ್ತೆ ಎತ್ತಿನ ಗಾಡಿ ಬಂಡಿ ರೇಸ್ ಎಲ್ಲಾ ಇದಾಗ
ಹಾ ಹಾ
ಅದು ಎಲ್ಲಾ ಕ್ರೇಜ ಎಲ್ಲ ಚೆನ್ನಾಗಾಗಿದೆ ಬ್ರೋ ನಮ್ಮ್ ಊರಲ್ಲಿ
ಅದೇ ಬ್ರೋ ಎಲ್ಲಾ ಹೇಳ್ತಿದ್ರು ಹುಡ್ಗರು ಅದೇ ನಿಮ್ದು ತೋಟ ಎಲ್ಲಾ ಇದೆಯಲ್ಲ ಎಲ್ಲ ಸೈಡ್ಸ್ ಗಿಡ್ಸ್ ಎಲ್ಲ ತಗೊಂಡ್ ಹೋಗ್ಬಿಡೋ ತೋಟ ಹತ್ರ ಡಜೆ ಗೀಜೆ ಹಾಕೊಂಡ್ ಕುೊಂಡ್ಬಿಡದ ಅಂತೆ ಸ್ಪಕರ್ ಇದೆಯಾ ನಿಮ್ದು ಎಲ್ಲ ತಗೊಂಡ ಹೋಗ ಚೆಲ ಚಿಲ್ಲಂಗ ಮಾಡ್ಕೊಂಡ್ ಬರೋನ ಎಂಜಾಯ್ ಮಾಡನ ಚೆನ್ನಾಗೆ. ಆತರ ಯಾವಾಗ್ಲೂ ಸಿಗಲ್ಲ ಅಂತ ಹೇಳ್ತಿದ್ರು ಹುಡುರು. ಹೇಳ್ತಿದ್ದೆ.
ಹಾ
ಹಾ
ಬ್ರೋ ಮತ್ತೆ ನಿಮ್ ಸೈಡ್ ಯಾವೋ ಹಬ್ಬಗಿಬ್ಬ ಏನು ಮಾಡಲ್ವ ಬ್ರೋ.
ಬ್ರೋ ನಮಮ್ಮ ಕಡೆ ಹಬ್ಬ ಕಮ್ಮಿ ಬ್ರೋ ಅದೇ ಊರ್ ಹಬ್ಬ ಅಂತ ಮಾಡ್ತಾರೆ ಆ ಟೈಮ್ಲ್ಲಿ ಎಲ್ಲ ಟೈಮ್ಲ್ಲ ಎಲ್ಲ ಊರು ಹಬ್ಬಗಳು ಇರ್ತವೆ. ರಾಮ್ನಬ್ಬ ಅಂತೆಲ್ಲ ಮಾಡ್ತಾರಲ್ಲ.
ಹಾ ಹಾ ಹಾ
ಅದ ಆಲ್ಮೋಸ್ಟ್ ಎಲ್ಲಾ ಊರಲ್ಲೂ ಮಾಡ ಮಾಡತಾರೆ ಹಂಗಾಗಿ ನಾನು ಹೇಳಿ ಬ್ರೋ.
ಅಲ್ಲಾ ಬ್ರೋ ಇ ಏನ್ ವರ್ಷ ವರ್ಷ ಮಾಡ್ತಾರೆ ಏನ್ ಐದ ವರ್ಷಕ್ಕೆ ಒಂದ್ಸುತ್ತತಿ ಹಿಂಗೆ.
ಬ್ರೋ ಆತರ ಆತರ ಗ್ರ್ಯಾಂಡ್ ಆಗಿ ಯಾವ್ದು ಮಾಡಲ್ಲ ಬ್ರೋ ಸುಮ್ನೆ ಮನೆ ಕೋಳಿ ಕುಯ್ಕೊ ಬಂದಿ. ಹಾ ಹಿಂಗೆ ಮೊನೆಯವರಷ್ಟೇ ಹಿಂಗ್ ಊಟ ಮಾಡ್ತಾರ ಇರುತ್ತೆ. ಗ್ರ್ಯಾಂಡ್ ಆಗ ಏನ್ ಮಾಡಲ್ಲ ಬ್ರೋ ನಾವು ನಿಮ್ ಕಡೆ ಆದ್ರೆ ಹಿಂಗೆಲ್ಲ. ಚೆನ್ನ್ ಮಾಡತಾರೆ ಐದು ವರ್ಷಕ್ಕ ಒಂದ್ ಸರಿ ನಮ್ಮ ಕಡೆ ಎಲ್ಲ ಮಾಡಲ್ಲ ಬ್ರೋ ಐದ ವರ್ಷ ಒಂದ ಸರಿ ಎಲ್ಲಾ.
ಹಾ ಹಾ ಹ್ಮ್ ಮತ್ತೆ ಬ್ರೋ ಅವ್ರೇನ್ ಕಾಂಟ್ಯಾಕ್ಟ್ ಇದರೋ ಇಲ್ಲ ಬ್ರೋ ನಿಮ್ ಫ್ರೆಂಡ್ಸು.
ಇಲ್ಲ ಬ್ರೋ ಕಂಟಕ್ ಗ್ರೂಪ್ ಅಲ್ ಎಲ್ಲಾ ಮೆಸೇಜ್ ಮಾಡ್ತಿರ್ರ ಬ್ರೋ ಅಲ್ಲಿ ವಾಟ್ಸಪ್ ಅಲ್ಲಿ.
ಹಾ
ದಿನ ಅವ್ರವೆಲ್ಲಾ ಕೇಳಕಲ್ಲ ಬ್ರೋ ಅಷ್ಟೊಂದು ಮೆಸೇಜು. ವೀಡಿಯೋಸ್ ಎಲ್ಲ ಈಗ ಎಲ್ಲ ರೈನಿ ಸೀಸನ್ ಅಲ್ಲ ಈಗ. ಎಲ್ಲ ಅವರು ಕಾರ್ಗಿ ಹಕೊಂಡು ಒಳ್ಳೆ ಚೆನಾಗ್ ಟ್ರೆಕ್ಕಿಂಗ್ ಎಕ್ಕಂಗ ಎಲ್ಲ ಹೋಗ್ತವ್ರೆ.
ಹಾ ಹಾ
ನಮಗ್ ಕರಿ ತವ್ರ ಇಲ್ಲಿ ಮನೆ ಕಡೆ ನಮ್ಗೆ ತೋಟ ಗಿಟ ಕೆಲಸ ಕೆಲ್ಸ ಅಕೊಂಡು ನು ಇದ ಹೇಳಳ್ ಸುಳ್ಳ ಹೇಳ್ಬಿಟ್ಟು ಇ ಹಳ್ಕ ಉಳ್ಕೊತಿದ್ದೀನಿ.
ಹಾ
ಈಗ ಮಳೆಗಾಲದಲ್ಲಿ ಕೆಲ್ಸೋರಕ ಕೆಲ್ಸ ಮಾಡಕ ಲೇಬರ್ ಯಾರು ಸಿಕ್ತಿಲ್ಲ ಬ್ರೋ ಇವಾಗ ನಾವಾಗ.
ಅಲ್ ಅಲ್ಲ ಬ್ರೋ ಒಂದ್ ಎರಡ್ ದಿನ ರಜಾ ಹಾಕ್ ಹೋಗ್ಬೇಕು ಬ್ರೋ. ಫ್ರಂಡ್ ಜೊತೆ ಎಂಜಾಯ್ ಮಾಡಬೇಕು.
ಮಾಡಡನ್ ಬಿಡಿ ಬ್ರೋ ಇನ್ನ ಟೈಮ್ ಇದೆ.
ಇನ್ ಎಲ್ ಟ್ರೈಮ್ ಇದೆ ಬ್ರೋ ಈ ಏಜ್ ಒಂದು ಇದಾಯ್ತು ಅಂದ್ರೆ ಮತ್ತೆ ಎಲ್ಲ ಇದನ್ ಮಾಡಕ್ ಆಗಲ್ಲ ಬ್ರೋ ಎಂಜಾಯ್.
ಹಾ ಅದು ನಿಜಾನೇ ಬ್ರೋ ಏನ್ ಮಾಡ್ತೀರಾ ಈಗ ಮನೇಲಿ. ನಮ್ಮ ಅಪ್ಪಾಜಿ ಒಬ್ರೇನಾ ನಾ ಅಮ್ಮ. ಅವ್ರರಿಗೆಲ್ಲ ಲೇಬರ್ಸ್ಗೆಲ್ಲ ಅಡುಗೆ ಅಡುಗೆ ಮಾಡ್ಕೊಕೆ ಮನೆ ಕೆಲಸನೇ ಆಗ್ತವೆ.
ಹಾ ಬ್ರೋ ಅವ್ರ್ದುಗನ್ನೇನ್ ಮದರ್ ಎಲ್ಲಾ ಅದೇ ಆಗಿ ಬಿಡುತ್ತೆ ಬ್ರೋ ಮನೆಗೆ. ಕೆಲ್ಸ ಮಾಡ್ಕೊಂಡು ಅವರು ಇದನ್ ಮಾಡ್ಕನ.
ಅದೆಲ್ಲ ಅಪ್ಪಾಜಿ ಒಬ್ರ ಕೈಯಲ್ಲಿ ಎಲ್ಲ ಆಗ್ಬೇಕಲ್ಲ ಬ್ರೋ ಈಗ ನಾನ್ ಇದ್ರೆ ಹೆಂಗ ಆಗುತ್ತೆ.
ಹಾ ಹಾ
ಇಲ್ಲಿ ಮಳೆ ಬೇರೆನಾ ಈಗ ಹುಲ್ಲೆಲ್ಲ ಹಾಕಿರ್ತಿವಿ ಹೊರ್ ಕಡೆ. ಬತ್ತಲು ಅದು ಮತ್ತೆೆ ಹಾಕೋದು ಅದ. ಕೊಣಗಸೋದಂಗಲ್ಲ ಮಾಡ್ಬೇಕಾಗುತ್ತೆ. ಒಬ್ಬ್ರ ಕೈಯಲ್ಲಿ ಇಲ್ಲಿ ಬ್ರೋ ಆಗುತ್ತೆ ಬಣ ಬವಣೆ ಎಲ್ಲ ಹಾಕಿರ್ತೀವಲ್ಲಾ ಇಲ್ಲ ನೆಂದೋಗಿ ಬಿಡುತ್ತ. ಕರೆಕ್ಟ್ ಆಗಿ ಹೊಚ್ಚಿಲ್ಲ ಅಂದ್ರೆ.
ಹಾ ಎಷ್ಟ್ ಕಿಂಟಲ್ ಆಯ್ತ ಬ್ರೋ ಈಸತಿ ಭತ್ತ ನಿಮ್ದು.
ಬ್ರೋ ಈ ಸಲಿ ಒಂದ ಒಂದ್ ಕ್ವಿಂಟಾಲಾ ಆಯ್ತು ಅಷ್ಟೇ ಬ್ರೋ ಈ ಸಲಾ. ಎಲ್ಲ ರೋಗ ಬ್ಯಾಂಡ್ಬಿಟ್ಟು ಎಲ್ಲ ಹೋಗ್ಬಿಡ್ತು ತುಂಬಾ.
ಹಾ ಹಾ ಹ ಒಬ್ರು ಹಿಂಗಾದ್ರೆ ತುಂಬಾ ಕಷ್ಟ ಅವರು
ಆ ಬ್ರೋ
ಜೀವನ ಮಾಡದ ಕಷ್ಟ ಆಗುತ್ತೆ
ಹಾ ಈಗ ಬರೀ ನಮಗೆ್ ಸ ಎಲ್ಲ ಬರಿ ಲಾಸ್ಟ್ ಬೋಸರಿಮ ಊಟ ಕಷ್ಟೇ ಆಯ್ತ್ ಬ್ರೋ ಈಗ ಬತ್ತ ಎಕ್ಸ್ಟ್ರಾ
ಹಾ ಎಲ್ಲಬ್ರು ಮತ್ತೆ ಅದಕ್ಕೆ ಔಷಿ ಹೊಡಿಯೋದು ಅದು ಇದು ಅದೇ ಎಕ್ಸ್ಟ್ರಾ ಖರ್ಚ ಆಗುತ್ತ ಅವ್ರು
ಹ ಬ್ರ ಅದ್ ಲೇಬರ್ಸಿಕ್ ಕೊಡಕೆ ತುಂಬಾ ಹೋಗ್ಬಿಡುತ್ತಲ್ಲಿ ಔಷಧಿ ಆ ರೋಗ ಬಂದಿರುತ್ತಲ ಅಧಿಕ ಔಷಿ ಅಂದಕೊಂಡೆ ಆಗ್ಬಿಡುತ್ತೆ ಅಲ್ಲಿ ಫುಲ್ ನಮ್ಗ ಏನು ಉಳ್ತಿಲ್ಲ ಬ್ರೋ ಈ ಸಲ ಈ ಸಲ ತುಂಬಾ ಲಾಸು
ಅಲ್ಲವರು ಹಂಗಾದ್ರೆ ಮತ್ತತ್ ಇನ್ನೊಂದ್ಸರ್ತಿ ಅದ ಭತ್ತ ಹಾಕಕ ಅಂದ್ರೆ ಬೇಜಾರ ಬಿಡತವರು
ಹ ಅದು ನೀವ್ ಜನಂಬರು ಮಧ್ಯಾಹ ಬ್ರರು ಮಂದ್ ನಿಮ್ ಕಡೆ ಏನು ಬೆಳಕ್ ಆಗಲ್ಲ ಬರೀ ಭತ್ತ ಬೆಳ್ಕೊಂಡೆ ಮಾಡ್ಬೇಕು ಭತ್ತ ರೇಟ್ ನೋಡಿದ್ರೆ ಕಮ್ಮಿ ಆಗಿದೆ ಇವಾಗ
ಬ್ರೋ ಈಗ ಎಷ್ಟ ಇದ್ಯಾ ಬ್ರರು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇದೆಯಾ
ಹಾ ಬ್ರೋಷ್ಟತೆ ವೇರಿಯೇಷನ್ ಅಂದ್ರೆ ಬ್ರೋ ಒಂದ ನೂರು ರೂಪಾಯಿ ಒಂದ್ ಐವತ್ ರೂಪಾಯಿ ಆತ್ರರ ಯಏರ್ ಹಳಿತ ಆಗ್ತಾ ಇರು ತವಾಗವಾಗ ಹಾ
ಅ್ರ ಮುಂಚೆ ಎಲ್ಲ ಎಷ್ಟಾಗಗ್ತತವರು ನಿಮ್ದು
ಬ್ರೋ ಮುಂಚೆ ಎಲ್ಲಾ ಒಂದ್ ಆಗ್ ಬ್ರೋ ಒಂದ್ ಐದ್ ಆರಡು ಕಿಂಟಲ್ ಆಗದು ಅಂತ ಅದ್ರಲ್ಲಿ ಸಲ ಎಷ್ಟು ನಾಲ್ಕ್ ಐದ ಕ್ವಿಂಟಲ್ ಇಳುವರಿ ಆಗಿದೆ
ಹಾ ಹಾ
ಹಾ ಲಾಸ್ಟ್ ಬ್ರೋ ಎಲ್ಲ ನೋಡ್ಕೊಂಡಿ ಎಲ್ಲಾ ಹುಳ ಎಲ್ಲ ಬಿದ್ದ್ಬಿಟ್ಟು ಈ ಎ ನಮ್ಗಂತೂ ತುಂಬಾ ಲಾಸ್ ಆಯ್ತು
ಎಲ್ಲ ಬ್ರೋ ಹಿಂಗ ಎಲ್ಲಾ ಆಗ್ಬಿಟ್ರೆ ಸುಮ್ಮನೆ ಅತ್ತಾಗ ಅವ್ರಗ ಇರ್ದುು ಕೂಲಿಗ್ ಹೋದ್ರೆ ಬೆಟರ್ ಅನ್ಸುತ್ತೆ ಅವರು
ಹ ಬ್ರೋ ಬ್ರೋ ಕೇಳಿದ್ರು ಬ್ರೋಫಸ್ಟ್ಗೆ ಗೊತ್ಕಲ್ಲಾ ನಮಗೆ ನಾವವು ಕೊಡದಂತ ಇದ್ವಿ ಈಗ ನಾನು ಎಜುಕೇಶನ್ ಬಿಟ್ಟ ಹಿಂಗೆ ಬಂದ್ ಮನೆ ಕಡೆ ಇ ಮನೆಲಿ ದಿನ ಈಗ ಬಿಡು ಮತ್ತೆ ಮನೆಗೆ ಇನ್ನೇನ್ ಮಾಡದು ಇದನ್ನಾರರ ಮಾಡ್ಕೊಂಡು ಮಾಡಣಂತೆ ಅಂತ ಹೇಳ್ಬಟ್ಟ ಈ ಸಲ ಬಳಸ್ಕೊಂಡ್ವಿ ನಾವು ಇಷ್ಟ ವರ್ಷ ಕೊಟ್ಟು ಅಲ್ಲಿ ಫುಲ್ ಗುತ್ತಿಗೆ ಎಷ್ಟು ಎಷ್ಟು ಅಂತ ಕೊಡೋದು ಎಕರೆಗೆ
ಹಾ
ನಮ್ದ ಒಂದಂದು ಆರು ಎಕರೆ ಇದೆಯಲ್ಲ ಒಂದ್ ವರ್ಷಕ್ಕೆ ಹನ್ನರಡ್ ಸಾವರ ರೂಪಾಯಿ ಸಿಗದ್ ಬ್ರರು ಅವ್ರು ಹಿಂಗೆ ಎಲ್ಲ ಬತ್ತ ಎಲ್ಲ ಕೊಟ್ಟಾದ್ಮೇಲೆ ಕೊಡ್ತಾರೆ ಹನ್ನೆರಡ್ ಸಾವರ ರೂಪಾಯ್
ಹಾ ಹಾ ಹಾ
ಹಾ ಈಗ ನಮ್ ದೊಡ್ಡಪ್ಪರ ಮಾಡ್ತಿದ್ರಲ್ಲ ಅದನ್ನ ಅವ್ರರುೊಂದ ಹತ್ ಸಾವಿರ ಕೊಡ್ತಿದ್ ಅಷ್ಟೇ ನಮಗೆ ಜಾಸ್ತ ಏನ್ ಕೊಡ್ತಿದ್ದಿಲ್ಲ
ಹಾ ಹಾ ಹಾ
ಹ ನಾವ್ ಈ ಸಲ ಬಿಡು ಮಾವೇ ಮಾಡ್ತಿವಲ್ ಅಂತ ಇಸ್ಕೊಂಡ್ವಿ ಅದ್ ನೋಡಿದ್ರೆ ಈ ಸಲ ಇದೇ ಈ ಸಲಂದ ಮಳೆ ಜಾಸ್ತಿ ಆಗ್ಬಿಟ್ಟು ನಮ್ಮ್ ಕಡೆ
ಓಹ ಇದು ಫಸ್ಟ್ ಟೈಮ್ ಅಲ್ಲ ನೆಸ್ ಟೈಮ್ ಚೆನ್ನೆ ಪ್ರಾಫಿಟ್ ಆಬೋದ ಅನ್ಸುತ್ತೆ ಬಿಡಬರು
ಹಾ ಬ್ರರು ಮಾಡ್ಲೇಬೇಕಲ್ಲ ಬ್ರೋ ಏನಾರ ಮಾಡಿ ಇವಾಗ
ಮದೆ ಅದ್ರ ಬೇರೆ ಕಮಿಟ್ಮೆಂಟ್ಸ್ ಬೇರೆ ಇರ್ತವಲ್ಲ ಒಬ್ರು
ಅಬ್ರೋ ಅದು ನಿಜಾನೇ
ಹಾ
ಹಾ ಸರಿ ತಾಳಗರು ಆಯ್ತು ನಮ ಬಂದಾಗ ಫೋನ್ ಮಾಡ್ತೀನಿ
ಹಾ ಸರಿ ಬ್ರೋ ಸರಿ ಹಾ